ಹ ಸರ್ ಆರಾಮಿದಾರ ಸರ್ ನಮಸ್ತೆ ಸರ್ ಆರಾಮಿದಾರ ಸರ್
ಆರಾಮೇ್್ವೀ ಸರ್
ಹಾ ನಾನ್ ಆರಾಮಿದ್ದೇನೆ ಸರ್ ಮನೆನಲ್ಲಿ ಆರಾಮ
ಹಾ ಮನೇಲಿ ಆರಾಮ್ ಇದ್ದಾರೆ ಸರ್ ನೀವು
ಕೇಳಸಿದ್ಯಾ ಹಾ ಆರಾಮ ಹಾ ಸ್ವಲ್ಪ ವಯಸ್ಸ ಬ್ರೇಕ್ ಇಗ್ತಿದೆ ಸರ್
ಮತ್ತೇನ್ ಸರ್ ಸಮಾಚಾರ
ಏನಿಲ್ಲ ಸರ್ ಈಗ ಊಟ ಮಾಡ್ದ
ಹ್ಮ್ ಹ್ಮ ಹ್ಮ್
ಊಟ ಊಟ ಮಾಡಿ ವಾಕಿಂಗ್ ಬಂದೀನಿ ಸರ್ ಹಾ ನಿಮ್ದ ಸರ್ ಊಟಾ
ನಮ್ದು ಆಯ್ತು ಸರಿ ಇ ಆಗ ಜಸ್ಟ್ ಆಯ್ತು
ಹೌದಾ ಸರ್ ಏನ್ ಮಾಡ
ಏನೇನ್ ಮಾಡ್ಬೇರ ಸರ್ ಊಟ
ಹಾ ರಾಗಿ ಮುದ್ದೆ
ಹ್ಮ ಹ್ಮ್
ಮಯ ನಿಮ್ದು ಸರ್ ಹಾ ಊಟ ಚೆನ್ನಾಗಿ ತಸಿಸಿ
ನಾವು ಚ ಚಪಾತಿ ಅನ್ನ ಸಾಂಬಾರ್ ಉಂಡು
ಚಪಾತಿ ಅನ್ನ ಸಾಂಬಾರ ಸರ್
ಹ್ಮ ಸರ್ ಊಟ ಇತು ಸರ್ ಒಂದ ಹಾಸ್ಟೆಲ್ ಊಟ ಅಲ್ವಾ ಹಂಗು ಮ್ಯಾನೇಜ್ ಮಾಡ್ಬೇಕು
ಹಾಸ್ಟೆಲ್ಲ್ಲಿ ಇದ್ದೀರಾ ಸರ್
ಹಾ ನಾವು ಹಾಸ್ಟ್ಲಲ್ಲಿರೋಸ
ಹ್ಮ್ ಸರಿ ಹ್ಮ್ ಮತ್ತೆ ಸರ್ ಕೆಲ್ಸ ಎಲ್ಲ ಏನ್ ಮಾಡ್ತಿದೆ ಸರ್
ೇನ್ ಸರ್ ಇದು ಮನೇೆಯಲ್ಲಿ ಏನ್ ಸರ್ ಆರಾಮ ರಲ್ಲ
ಹ್ಮ್ ಆರಾಮಿಲ್ಲಾರ ಸರ್ ಹ್ಮ ಏನ್್ಮ ನಾವು ಅಲ್ಲಲ್ಲಿ ಬೆಳೆ ಹತ್ತಿ ಕಾಟನ್ ಹತ್ತಿ ಹ್ಮ್ ತಗ
ಹ್ಮ್ ಹ್ಮ್ ಹ್ಮ್
ಹಾ ಕಿದ್ದೀ ಸರ್
ಹ್ಮ ಅದೆರಡ ನ ಬೆಳೆಯೋದು ನಿಮ್ ಕಡೆ
ಹಾ ಸರ್ ಜಾಸ್ತಿ ಹತ್ತ ತಗ್ರಿ ನಮ್ಮತ್ ನೀರು ಜಾಸ್ತಿ ಅಲ್ಲ ಹಾರ
ಹಾ ಹಾ ಹಾ
ಹ ಅದ ಡ್ಯಾಮ್ ನೀರೆಲ್ಲ ಬರೋದು ಕೆನಾಲ್ ನಿಂದ ಕೆಲ್ಲ ಹ್ಮಂಡಾ
ಹ್ಮ್ ಹ್ಮ್ ಹ್ಮ್
ಹಸಂದು ನೀರು ಲಾಂಗ್ ಟೈಮ್ ಇರಲ್ಲ ಸರ್ ಜಾಸ್ತಿ ಜನ ನೀರ್ ಇರಲ್ಲ ಮಳೆಗಾಲದಲ್ಲಿ ಮಾತ್ರ ನೀರ್ ಇರೋದು ಅದ ಆದರ ಹ ಅವೇ ಎರಡು ಬೆಳೆಗ್ ಜಾಸ್ತಿ ಬೆಳತವೆ ಹ್ಮ ಸ್ವಲ್ಪ ಮಳೆ ಜಾಸ್ತಿ ಐ ಈಗ ಜಾಸ್ತಿ ಆಗೈತ್ ಡ್ಯಾಮ್ ಅಲ್ಲಿ ನೀರ್ ಆದ್ರೂನು ಐತಾ ಬಿಡ್ಬಿಟ್ರ ಮತ್ತೆ ನೆಕ್ಸ್ಟ್ ಈ ಬೆಳೆತ್ತನ್ನ ತೆೆಗೆಕೊಂಡು ನೆಕ್ಸ್ಟ್ ಬೆಳೆತ್ತು ಗೋದಿ ಜೋಳ ಮೆಕ್ಕೆ ಕೆ ಜೋಳಾ
ಹಾ ಹಾ
ಈಗ ಆತರ ಹಾಕ್ತೀವಿ ಸರ್
ಓ ಅದೆಲ್ಲ ಒಂದೇ ಟೈಮ್ ಮಾಡ್ತೀರಾ ನೀವು
ಯಾವದು ಸರ್ ಇಲ್ಲ ಸರ್ ನಮಗೆ ಯಾವುದ ಸ್ವಲ್ಪ ಬೆಳೆಯಕ್ಕೆ ಈಸಿ ಆಗುತ್ತೆ ಸರ್ ಹ ಮಾಡ್ತೀವಿ ಸರ್ ನಾವು ಅಂದ್ರೆ ಎಲ್ಲಾ ಬೆಳೆ ಒಮ್ಮೆ ಹಾಕುದಿನ ಸರ್ ಹ್ಮ ಗ್ರ ಎರಡು ಅಕ್ತಿವಿ ಸರ್
ಎರಡು ತರ ಯಾವಯಾವ್ದ್ ತರ ಸರ್ ಯಡ್ತಾರ
ಹ್ಮ
ಹಾ ಸರ್
ಗೋಧಿ ಈ ತರ ಮಸಜ್ಜೆ ಗೋಧಿ ಶೇಂಗಾ ಮತ್ತೆ ಕಡಲೆ ಹ್ಮ
ಓಹ ಕಡ್ಲೆ ಬೇರೆ ಬೆಳತೀರಾ ನೀವು
ಹಾ ಕಡ್ಡನ ಬೆಳಿತೀವಿ ಸರ್ ನಾವು ಹ್ಮ್ ನಾವೆಲ್ಲಾ ಹ ಹ ಮಾರ್ಕೆಟ್ ಅಂಗಡಿಗಳಿಂದ ನಾವೆಲ್ಲ ಇದು ತರೋದದೆಲ್ಲ
ಓಹ ಇವಾಗ ಬೀಜ ಎಲ್ಲಾ ತರೋದ ಬಿತ್ತಕ ಎಲ್ಲಾ ಅಂಗಡಿಂದ ತರೋದಾ
ಹಾ ಬೀಜ ಸರ್ ನಾವು ಬೀಜ ಬೆಳೆದ್ಮೇಲೆ ನಾವು ಬಿತ್ತನೆಗೆ ಅಂತ ತೆಗೆದುಯಿಡ್ತಿವಿ ಸರ್
ಹಾ ಸರ್
ಅಂದ್ರೆ ನಾವು ಬಾ ಬಾಳ ದಿನಗಳಿಂದ ನಮ್ಮ ತಳಿ ಇದಲ್ಲಯಲ್ಲ ಸರ್ ದೇಸಿ ತಳಿ ಅದನ್ನ ಹಾಗೆ ನಾವು ಹ್ಮ ರಿಸರ್ವ್ ಮಾಡ ಹ ಹಾಗೆ ಬೆಳಕು ಅಂತ ಬರ್ತೀವಿ ಸರ್ ಬೆಳಕೊಂದು ಬೆಳೆದಿದ್ದೆಲ್ಲ ತಗ್ದಿಡ್ತೀವಿ ತೆಗೆದುಯಿಟ್ಟು ಮತ್ತೆ ಮತ್ತೆ ಮುಂದೆ ಬೆಳೆ ಹಚ್ಚುವಾಗ ಅವಾಗ ಅದೇ ಕಾಳು ಎಲ್ಲ ಯೂಸ್ ಮಾಡಿ
ಹಂಗೆ ಸರ್
ಹ ನಮ್ಮ ದೇಶಿ ತಿಳಿಗಳನ್ನ ಬಿಟ್ಟು ಕೊಡ್ಬಾರದಲ್ಲ ಸರ್
ಹೌದೌದ ಹೌದು
ಅದಕ್ಕೆ ಸರ್ ನಾವೇ ಬೆಳಿತೀವಿ ಸರ್ ಬೆಳೆದ್ದಲ್ಲ ಇಟ್ಕೊಂಡು ಮತ್ತೆ ಹ್ಮ ಮುಂದಿನ ಸರಿ ಬೆಳುವಾಗ ಅದನ್ನೇ ಯೂಸ್ ಮಾಡ್ತೀವಿ ಸರ್ ಅಂದ್ರೆ ನಮಗೂ ಮದುವೆಯೆಲ್ಲಾ ಮಾಡಿ ಕ್ರಿಕೆಟ್ ಅಲ್ಲಿ ಬರೋ ಹ್ಮ್ಡಲ್ಲಿ ಶ ಎಲ್ಲಾ ಸ್ವಲ್ಪ ಹ್ಮ್ ಈಗ ಅಷ್ಟೆ ಸರಿ ಇಲ್ಲ ಸರ್
ಹೌದ
ಆಡಲ್ಲ ರೈತರಿಗೆಲ್ಲ ಬಾಳ ಮೋಸ ಆಗ್ತಿದೆ ಸರ್ ಈಗ
ಹೌದ ಹೌದ ಹೌದು
ನಮ್ಮ ಮನೆಯಲ್ಲಿ ಇರುೋದೇಲ್ಲ ಬೆಳಕ ಜಾಸ್ತಿ ಒತ್ತು ಕೊಡ್ತೀವಿ ಸರ್ ನೀವು ಬೆಳಾನ ಬೆಳ ಚಾಸಹ
ನಮ್ ಕಡೆನೂ ಅದೇ ಬೆಳ್ತಾರೆ ಸರ್ ಹತ್ತಿ ತೊಗರೆ ಜೋಳ ಮತ್ತೆ ಗೋಧಿ ಅ
ಹ್ಮ್ ಸರಿ ನಿಮ್ಮತ್ ನಿಮ್ ಸೈಡ್ ಎಲ್ಲಾ ಹ ನೀರಾವರಿ ಇದೆಯಾ ಸರ್
ಹ ನಮ್ ಸೈಡು ನೀರಾವರಿ ಇದೆ ಸರ್ ನಮ್ಮ್ ಹೊಲ ನೀರಾವರಿ ಹೊಲಾನೇ ಅಂದ್ರೆ ನಮ್ಮ ಹೊಲ ಕೆಲ ತುಂಬಾ ಅಂದ್ರೆ ಅಲ್ಲಿ ಇದು ಇದೆ ಕ್ಯಾನಲ್ಲ ಅಂತ ನೀರು ಕಾಲುವೆ ಇದೆ ಆ ನೀರು ಕಾಲ ನೀರು ಕಾಲುವೆಯಿಂದ ಬರುತ್ತೆ ಅದರಲ್ಲಿ ಅದು ನಮ ಹೊಲ ಮೇ ಹಾ ಮೇಲುಭಾಗದಲ್ಲಿದೆ ಅದೇ ಅದರಿಂದ ನೀರಿಂದೇನು ತೊಂದ್ರ ಇಲ್ಲ ನಮ್ಗೆ
ಎಷ್ಟು ನೀರ್ ಇರುತ್ತೆ ಅಷ್ಟು ಚಲೋ ಅಲ್ಲ ಸರ್ ರೈತ್ರಿಗೆ ಬೆಳಿಯಕೆ
ಹ್ಮ ಸರ್
ಹ್ಮ್ ಏನಯ್ತ ಸರ್ ಹೊಲ್ದಲ್ಲಿ ಬೆಳೆ ಹ್ಮ್
ಇಾಗ ಏನ ಹಕಿತಾರ ಅಂದ್ರೆ ಹ್ಮ್ ಇದು ಹಾಕಿದ್ದಾರೆ ಇವಾಗ ಈ ಈ ಈ ವರ್ಷ ಹತ್ತಿ ಹತ್ತಿ ಬಳೆ ತಾರೆ ಅಂತ ಹೇಳಿದಾರೆ
ಹತ್ತಿ ಸರ್
ಹತ್ತಿ ಜಾಸ್ತಿ ಲಾಭ ಇದೆ ಹ ನಮ ತಂದೆಯವರು ರೈತರು ಅವರೇ ಬೆಳೆಯುತ್ತೆ
ಹಾ ಹಾ ಹಾ ಸರಿ ಸರಿ ಅಂದ್ರೆ ಹೋದ್ ಸರಿ ಅಲ್ಲ ಮಳೆಲ್ಲ ಜಾಸ್ತಿ ಆಗೇ. ಈ ತೊಗರಿ ಅಂತವೆಲ್ಲಾ ಹಾಕಿ ಬಾಳೆ.
ರೈತ್ರ ರೈತರೆ ಎಲ್ಲ ಲಾಶ ನಾಶ. ಆಗಿದ್ದಾರೆ.
ಹೌದು ಸರ್ ರೈತರಿಗೆ ತುಂಬಾ ತೊಂದರೆ ಆಗಿದೆ ಹ. ಮಳೆ ಜಾಸ್ತಿ ಆಗಲಿ. ಆದ್ದರಿಂದ ಈ ಸರಿನೂವು ಮಾಹಿತ್ಯ ಹಾಕಿದ್ದೀರಾ.
ಹಾ ಸ.
ಹ್ಮ ಹಾ ಸರಿ ಸರ್ ಒಳ್ಳೆ ಕೆಲ್ಸರ್.
ಹಾ ಸರ್. ಮತ್ತ್ಯಾನ್ ಸರ್ ಸಮಾಚಾರ.
ಏನಿಲ್ಲ ಸರ್ ನಾವು. ಟ್ರಿಪ್ ಪ್ಲಾನ್ ಮಾಡ್ತಿದವಿ ಸರ್.
ಹಾ. ಟ್ರಿಪ್ ಪ್ಲಯಾನ್ ಅಂದ್ರೆ ನಾನನ್ ಏನ್ ಹೇಳ್ತೀನಿ ಸರ್.
ಹ.
ಇವಾಗ ಹಾ ಸರ್. ಇವಾಗ ಸಕಲೇಶಪುರ ಮಂಗಳೂರು ಆ ಕಡೆ ಚೆನ್ನಾಗಿದೆ. ಸರ ಆ ಕಡೆ ಹೋಗ್ಬೇಕು.
ಹೌದಾ ಸರ್.
ಹಾ ಸರ್.
ಚೆನ್ನಾಗಿದಾ ಸರ್.
ಹ ಸ.
ಹ.
ಮತ್ತೆ ಒಂದ ಸರ್ ಸಮಾಚಾರ. ಆ ಕಡೆ ಚೆನ್ನಾಗಿದೆ ಆ. ಕಡೆನೆೇ ಹೋಗ್ಬೇಕು ನೀವು.
ಆ ಕಡೆ ಹೋಗ್ಬೇಕ ಸರ್ ಸಕಲೇಶ್ಪುರ ಏನು ಸ್ಪ ಸ್ಪೆಷಲ್ ಸರ್ ಅಲ್ಲಿ ಏನು.
ಆ ಕಡೆ ಬೆಟ್ಟಗಳು ಚೆನ್ನಾಗಿರುತ್ತೆ ಅಷ್ಟೇ ವ್ಯೂ ಪಾಯಿಂಟ್ ಅಂದೆ. ಹ.
ಹಾ ಸರಿ.
ಹ್ಮ್ ಸರ್ ಹಾ ಚೆನ್ನಾಗಿರುತ್ತೆ ಸರ್ ಅವ ಕಡೆ.
ಹೌದಾ ಸರ್ ಅಂದ್ರೆ. ಬೆಳಿಗ್ಗೆ. ಬೆಳಿಗ್ಗೆ ಬೇಗ ಹೋಗುವ ಸರ್ ನಾಲ್ಕು
ಬೆಳಗ್ಗೆ ಬೆಳಿಗ್ಗೆ ಸೂರ್ಯ ಉದಯ ಮಸ್ತ್ ಇರ್ತ್ತ
ಸೂರ್ಯೋದಯ ಸರ್
ಹ್ಮ್ ಸೂರ್ಯೋದಯ ಮಸ್ತ್ರ್ತ್
ಹ್ಮ ಹಾಗಾದ್ರೆ ನಾನು ಹ್ಮ
ಅಂದ್ರೆ ಮಾರ್ನಿಂಗ್ ಮಾರ್ನಿಂಗ್ ಅಂದ್ರೆ ಚೆನ್ನಾಗಿರುತ್ತೆ ಅದು
ಹೌದು ಸರ್ ಸ್ವಲ್ಪ ತುಂಬಾ ಇದು ಆಗುತ್ತ ಸರ್ ಅಲ್ಲಿ ಏನಂದ್ರೆ ಹ್ಮ ನೋಡೋಕೆ ಮೈಂಡ ಪೀಸ್ಫುಲ್ ಇರುತ್ತೆ ಹ ಅಷ್ಟೊಂದರಲ್ಲ
ಅಂದ್ರೆ ನಮ್ಮ ತಲೆಯಲ್ಲಿ ಎಲ್ಲಾ ಶುದ ನಮ್ ಎಲ್ಲ ತಲೆಯಲ್ಲಿರೋದು ಎಲ್ಲಾ ಶುದ್ಧ ಹೋಗಾಗುತ್ತೆ ವತ್ತಿಸ
ಹೌದಾ ಸರ್ ನಮ್ಮ ಎಲ್ಲ ಮನಸ್ಸು ಮನಸ್ಸು ಶಾಂತ ನಿರಾಳಾಗುತ್ತೆ ಸ್ವಲ್ಪ ಏನಿದ್ರು ಸ್ವಲ್ಪ ಹ ಚೆನ್ನಾಗಿರ್ತೆೇ ಸರ್ ನೀವು ಹೋಗ್ತಿದ್ದೀರ ಸಾರ
ಕೆಲ್ಲಿಗೆ ಸರ್
ಲ್ಲ ಅಲ್ಲಿ ಸಲ
ನಾವು ಸಕಲೇಶ್ಪುರ ಒಂದ್ ಸಲ ಹೋಗಿ ಬಂದಿದ್ದೀವಿ ಸರ್ ಚೆನ್ನಾಗಿರುತ್ತೆ ಅಂದ್ರೆ ಟ್ರೈನ್ಲ್ಲಿ ಹೋಗ್ಬೇಕು ಈ ಸೀಸನ್ ಅಲ್ಲಿ
ಟ್ರೈನ್ ಎಲ್ಲಾ ಸರ್ ಟ್ರೈನ್ ಫೆಸಿಲಿಟಿ ಎಲ್ಲ ಇದೆಯಾ ಟೈಮ್ ಫೆಸಿಲಿಟಿ ಎಲ್ಲ ಇದೆಯಾ ಹಾ ಹ ಸರಿ ಸರ್ ನಾನು ಹೋಗ್ತೀನಿ ಸರ್ ನೆಕ್ಸ್ಟ್
ಹಾ ಸರ್ ಟ್ರೈನ್ಲ್ಲಿ ಹೋಗ್ಬೇಕು
ಸರಿ ಸರ್
ಹಲ್ಲ ಸರಿ ಸ ಬಾಯ